ಹಾಯ
ಹೇಳಿ ಎಲ್ಲಿಂದ ಮಾತಾಡ್ತಿರೋದು ಮೇಡಮ್
ನಮ್ ಚೆನ್ನಾಗಿದ್ದೀರಾ
ಹೇಳಿ
ನೀವು ಯಾವರು
ನಮ್ಮ ಬಂದು ಮ್ಯಾ್ಳೂರು ಮೇಡಮ್ ಅವ ಟಿಫನ್ ಮಾಡ್ತಾ ಇದ್ದೀವ್ರಿ ನಿಮ ಆಯ್ತ್ತ್ರಾ
ಹ ಆಯ್ತ್ರಿ
ಎಷ್ಟ ದಿನ ಎಷ್ಟ ಮಕ್ಳ ಇದ್ದಾರೆ ನಿಮ್ಗೆ
ಮೇಡಮ್ ನನಗ್ ಮೂರ್ ಮಕ್ಳ ಇದಾರೆ ಮೇಡಮ್
ಹ್ಮ್ ಹೌದಾ ಏನ್ ಹೊ್ತ್ತಿದಿದ್ದಾರೆ ಎಜುಕೇಶನ್
ಹ ಅವ್ರ ಮಕ್ಳ ಇಬ್ರು ಪ ಯು ಓದತಿದ್ದಾಳೆ ಇನ್ನಿಬ್ಬರು ಟ್ವಿನ್ಸ್ ಮೇಡಮ್ ನನ್ಗೆ ಒಂದ್ ಹೆಣ್ಣೊಂದ್ ಗಂಡು ಅವ್ರು ಯ್ ಓದ್ತಿದಾರೆ
ಹೌದಾ
ನಿಮ್ಮ ಮಕ್ಳು ಮ್ಯಾಮ್
ಒಬ್ಬರುಾರೆ ಒಬ್ಬ ಫೋರ್ತ್ ಓದ್ತಾ ಇದ್ದಾನೆ ಒಬ್ಬ ಫಸ್ಟ್ ಹ ಎರಡು ಗಂಡ ಮಕ್ು ಮತ್ತೆ ವರ್ಕ್ ಏನ್ ಮಾಡ್ತೀರಾ ಮೇಡಮ್ ನೀವು
ನಾನ್ ಮನೇಲ್ಲ ಬಿಸ್ನೆಸ್ ಮಾಡ್ತೀನಿ ಮೇಡಮ್ ಸ್ಯಾರಿ ಡ್ರೆಸ್ಸು ಇವನೆಲ್ಲಾ ಸೇಲ್ ಮಾಡ್ತೀನಿ ನೀವು ನೀವೇನ್ ಮಾಡ್ಕೊಂಡಿದ್ದೀರಾ ಹ
ನಮ್ದೊಂದು್ ಆಫೀಸ್ ಅಲ್ಲಿ ವರ್ಕ್ ಇದೆ
ಹ್ಮ್
ದಾಟಾ ಟಿ ಬರ್ತಿ
ಹೌದಾ ಹಸ್ಬೆಂಡ್ ಏನ್ ಮಾಡ್ತಾರ ಮೇಡಮ್
ಹಸ್ಬೆಂಡ್ ಬಂದು ಗಾರ ಕೆಲ್ಸ ಹೋಗ್ತಾರೆ
ಹೌದಾ
ಹ್ಮ್ ನಿಮ್ಮ
ಹ್ಮ ನಮ್ಮ್ ಹಸ್ಬೆಂಡ ಇದ್ರಲ್ಲಿ ಎಲ್ಲಿ ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರೆ ಮೇಡಮ್
ಹೌದಾ ಮತ್ತ ನೀನ್ ಸಮಸರ ಮೇಡಮ್ ಏನ್ ಟಿಫನ್ ಮಾಡಿದ್ರಿ ಹ
ಮಕ್ಳ ಗಂಡ ಎಲ್ಲ ಡ್ಯೂಟಿ ಸ್ಕೂಲ್ ಹೋದ್ಮೇಲೆ ನೀವು ಫ್ರೀ ಆಗ್ಬಿಡ್ತೀಾ
ಏ ಹಂಗೇನಿಲ್ಲ ರೀ ಕೆಲ್ಸಗಳು ಇರ್ತಾವಲ್ವಾ
ಹ್ಮ್ ಹ್ಮ್ ಹ್ಮ್ ಅಡ್ಗೆಲ್ಲಾ ಮಾಡಕ್ ಬರುತ್ತಾ ಅಡ್ಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದದೆನಾ
ಅಡ್ಗೆ ಮಾಡಕ್ ಬರುತ್ತೆ ಅಷ್ಟು ಕಷ್ಟ ಮೇಡಮ
ಹೌದಾ ನಾನ್ ವೆಜ್ ಎಲ್ಲ ಯೂಸ್ ಮಾಡ್ತೀರಾ ಮೇಡಮ್ ನೀವು
ನನ್ ನಾನ್ ವೆಜ್ಜ್ ಮುಟ್ಟಲ್ಲ ಮೇಡಮ್
ಯಾಕ ಮೇಡಮ್
ಮಾಡಕ್ ಬರಲ್ ಚೆನ್ನಾಗ್ ಮಾಡಿಸ್ಕಂತ ಹ ನವ ತಿಂಗನಲ್ಲ ಮೇಡಮ್ ಹೆಂಗ ಆಯ್ತ
ಹೌದಾ ಸಾರಿ ಮೇಡಮ್ ನಾ ನಾನ್ ವೆಜ್ ತಿಂತೀರಾನ ಅಂತ ಕೇಳ್ದ
ಇಡ್ಲಿ ಬಿಡ್ರಿ ಅದಕ್ಕೆಲ್ಲ ಯಾಕ್ಸರ್ಕತ್ರಿ
ಹಾ ಹಾ ಮತ್ತೆ
ಹೇಳಏಿ ಮೇಡಮ್ ಏನಾದ್ರು ಬಿಸ್ನೆಸ್ ಮಾಡೋಣ ಮೇಡಮ್ ಇಬ್ರು ಸೇರ್ಕೊಂಡು
ಹಾ ಮಾಡೋಣ ನಾನ ಈಗ ಮಾಡ್ತಿದೀನಲ್ಲ ಇದ್ರೊಬ್ಬ ಮೇಲೆ ಏನಾದ್ರು ನಿಮ್ಗೆ ಇಂಟೆಸ್ಟ್ ಇದ್ರೆ ನೋಡಿ ಇ ನೀವೇನಾದ್ರು ಹೊಸ ಕ್ರಿಯೇಟಿವಿಟಿ ಮಾಡದ ಆದ್ರೆ ನೋಡಿ ಆ ನನ್ ಸಪೋರ್ಟ್ ಮಾಡ್ತೀನಿ
ನಿಮ್ಗ್ ಯಾರಾದ್ರರು ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಇದಾರಾ ಮೇಡಮ್
ಇದಾರೆ ಮೇಡಮ್ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ
ಹೌದಾ
ಎಲ್ಲಾ ಕಷ್ಟ ಸುಖ ಎಲ್ಲ ಹೇಳ್ಕೋತಿೀವಿ
ಹ್ಮ್ ಹ್ಮ್
ಕಷ್ಟಕ್ಕ ಆಾಕ್ತಾರೆ ಬಟ್ ಎಲ್ಲೂ ಒಬ್ರನ್ನೊಬ್ರು ಬಿಟ್ಕೊಡಲ್ಲ ಮಾಡ ಮಂಗಿದೀವಿ ನಾವು
ಹೌದಾ ಅವ್ರ ಹೆಸರು ಕೇಳಕ್ ಇಷ್ಟ ಪಡ್ತೀನಿ ಅವ್ರ ಹೆಸರು ಹೇಳ್ತೀರಾ
ಅವ್ರ ಹೆಸರು ಸಂಗೀತ ಲೀಲಾ
ಹಓ ಲೀಲ್ಲ ಸ ನೀತ ಹ ಹ
ಆಹ ಬೇಬಿ ಅಂತ ಒಬ್ಬರುಾರೆ ಅವಳು ತುಂಬಾ ಫ್ರೆಂಡ್ ನನ್ಗೆ
ಹಾ ಚನ್ನ ಹೌದಾ
ಪ್ರಿಯಾ ಹರಿಪ್ರಿಯಾ ಅಂತ ಒಬ್ಬ್ರಿದ್ದಾರೆ ಮತ್ತೆ ಇನ್ನೇನ್ ಮೇಡಮ್ ಸಮಾಚಾರ
ಹೇಳಳ್ರಿ ಕಣ
ನಿಮಗ್ ಫ್ರೆಂಡ್ಸ್ ಇದ್ದಾರಾ ಮೇಡಮ್ ಬೆಸ್ಟ್ ಫ್ರೆಂಡ್ಸ್ ಅಂತ ಯಾರಾದ್ರು
ಇದ್ದರರೆ
ಹ್ಮ್ ಕೇಳ್ಬೋದ ಯಾರು ಅಂತ
ಹಳ್ತೀನಿ ಒಂದ ಎರಡು ದಿವಸ ೈಮ್ ಕೊಟರು
ಯಾಕೆ
ಯಾಕೆ ಅಂದ್ರೆ ಒಂದೇ ಸತಿ ಹೇಳ್ಬಾರ್ದು ಅದನ್ ಕಾಯಸ ಹೇಳ್ಬೇಕಲ್ಲ
ಅಯ್ಯೋ ಅದಲ್ಲಿ ಏನಿದೆ ಮೇಡಮ್ ಬೆಸ್ ಫ್ರೆಂಡ್ ಅಂತ ಹೆಸರುೇಳ್ಳಕಕ್ ನ್ ಮೇಡ ಫ್ರೆಂಡ್ಶಿಪ್ ಅಲ್ಲಿೋಡಿಂದ್ ಸ್ನೇಹ ಸ್ನೇಹ ಅಂತ ಅಂದ್ರೆ ಅದು ಪವಿತ್ರವಾದ ಸಂಬಂಧ ಅದನ್ನ ಯಾವತ್ತು ವೈಟ್ ಮಾಡ್ಸೋದು ಕಾಯಸೋದು ಮಾಡ್ಬಾರ ಹೌದು ಅದ್ರದ್ದೇ ಆದಂತ ವ್ಯಾಲ್ಯೂ ಇರುತ್ತೆ ಅದ ಗೌರವ ಕೊಡ್ಲೇಬೇಕು
ಹೌದೌದು
ಹ್ಮ್
ಮಾನಸ ಅಂತ ಇದಾರೆ
ಹ್ಮ
ಅವರೇ ನನ್ ಬೆಸ್ಟ್ ಫ್ರೆಂಡ್
ಹೌದಾ ಬೇರೆ ಯಾರು ಇಲ್ವಾ
ಇನ್ನ ಯಾರ ಇದ
ಹೌದಾ ಸತ್ ನಿಜನಾ ನಂಬಂಬೋದ
ನಂಬಂಬೌದು
ಹ್ಮ್ ಮತ್ತೆ ವೆಜ್ ಅಲ್ಲಿ ಏನಏನ್ ಮಾಡ್ತೀರ ವೆರೈಟಿ ಫುಡ್
ಅದ್ ವೇಜ್ಜಲ್ ಬಂದ್ಬಿಟ್ಟು ಪಲಾವ್ ಜಾಸ್ತಿ ಮಾಡ್ಕೊ ತಿಂತವಿ ಈ ತರ ತಯ ಮಾಡ ಚಾತಿ ನ ಜಾಸ್ತಿ ತರ ಕರಿ ಯೂಸ್ ಮಾಡ್ತೀವಿ ಸೊಪ್ಪು..
ಪಲಾವ್ ಮಾಡದ ಹೇಳ್ಕೊಡಿ ಮೇಡಮ್ ನನಗ್ ಪಲಾವ್ ಮಾಡಕ್ ಬರಲ್ಲ..
ಹೌದಾ ಸರಿ ತಾಳೆ ಹೀಗೆ ನಮ್ಮ ಸಂಬಂಧ ಬೆಳತಾ ಇದ್ರೆ.. ಆದ್ರೆ ಹೇಳ್ಕೊಡ್ತೀನಿ.
ಅಲ್ಲ ಇವಾಗ ಒಂದ್ಸರಿ ಹೇಳಿ ನಾಳೆ ಮಾಡೋಣ ಅಂತಿದೀನಿ.
ನಾಳೆ ಮಾಡ್ತೀರಾ.. ಹ ಹೌದಾ ತರಕ ಅದು ಪಲಾವ್ ಮಾಡೋದು ಅಂದ್ರೆ ಎಲ್ಲ ವ..
ಹ್ಮ್ ಯಾವರು ಎಷ್ಟ ಎಷ್ಟ ಇದ್ರಲ್ ಕಟ್ ಮಾಡ್ಕೋಬೇಕ.. ನಮ್ಮ್ ತರಕಾರಿ.. ನಮ್ಮನಲಿ ಸಣ್ಣಕ್ ಹಾಕಿದ್ರೆ ತಿಂತಾರೆ ಅಂತ ಸಣ್ಣಕ್ ಹಾಕ್ತಿದ್ದೆ ಬಟ್ ಅಲ್ಲ ನಾನು ಸಣ್ಣಕ್ಕೆ ಕಟ್ ಮಾಡ ಹಾಕ್ತೀನಿ ಮನೇಲಿ ನಮ್ಮ ಹಸ್ಬೆಂಡ್ ತರಕಾರಿ ಸ್ವಲ್ಪ ಅ ದೊಡ್ಡಕ್ಕಿದ್ರೆ ಬಾಯಲ್.. ಸಿಗುತ್ತೆ ತಿನ್ನಕ್ ಚೆನ್ನಾಗೆ ನೀನ್ ಎಲ್ಲ ಅನ್ನದಲ್ಲೇ ಬೆಂದ ಹೋಗುತ್ತ ತಗ್ ಮಾಡ್ತ ಅಂತ ಅಂತಾರೆ ಅದಕ್ಕೆ ಕೇಳ್ದೆ..
ಹೌದ ಹಂಗಂತರ ವೆಜಿಟೇಬಲ್ಸ್ ಹಂಗಗೆ ದೊಡ್ ದೊಡ್ಡ.. ಕ್ಕಿದ್ರೆ ಚೆನ್ನಾಗಲ್ಲ ಬಟ್ ಸ್ವಲ್ಪ ಲೈಟ್ ಆಗಿರ್ಬೇಕು ಮೀಡಿಯಮ್ ಆಗಿ.
ಹ್ಮ್.
ತೀರಾ ಸಣ್ಣಕ್ಕೆಲ್ಲಾ ಕಟ್ ಮಾಡ್ಬಾರ್ದಲ್ವಾ ನಿಮ್ ಹೆಸ್ರು ಇನ್ನ ಸತಿ ಹೇಳ್ತೀರಾ..
ನನ್ನ ಹೆಸರಾ..
ಹಾ. ಫಸ್ ಅಲ್ವಾ ಇನ್ನು ಮಾತಾಡ್ತಿರೋದು ಮರ್ತೇ ಹೋಗತಿರಿ..
ಹೌದಾ ಯಾರ್ ಮರಿತೀರಾ ನನ್ನ ಹೆಸರು ಪ್ರಿಯಾ..
ಹೌದಾ.
ಹ್ಮ್ ಹಾ..
ಪಲಾವ್ ಮಾಡಕ್ ಬರಲ್ಲ ಅಲ್ವಾ ನಿಮಗೆ..
ಇಲ್ಲ ಬರಲ್ಲ ಪರವಾಗಿಲ್ಲ ಹೇಳ್ರಿಗ ಒಬ್ರನ್ನ.. ಕೇಳಿ ಮಾಡಿದ್ರೆ ಅದು ಇನ್ನೊಂದ್ಸತಿ ನಮ್ಮ ಇದ್ರಲ್ಲಿ ಒಬ್ರು ಕೇಳ್ ಮಾಡೋದ್ರಲ್ಲೂ ಏನೊ.. ಮಿಕ್ಸ್ ಆಗ ಚನ್ನಾಗ್ ಬರ್ಬೋದೇನೋ ಅಂತ..
ಹೌದಾ ಹಗೆ ಎಲ್ಲ ಮತ್ತೆ ಕಾಯ.. ಸ್ವಲ್ಪ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ.. ಈತರ ಎಲ್ಲ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಅದನ್ನೆಲ್ಲ ಎಣ್ಣೆ ಸ್ಮ್ಯಾ ಇದ ಮಾಡ್ಬೇಕು.. ಫ್ರೈ ಮಾಡಿ ಇಂಗೆ.
ಹ್ಮ್ ಉರ್ದ್ ಹಾಕೋಬೇಕಾ ಮಿಕ್ಸಿಗೆ.
ತಕೊಂಡ್ರೆ ಇನ್ನುೂ ಚೆನ್ನಾಗಿರುತ್ತೆ..
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ ನಾನ ಸೀರೆ ಆಗ್. ಅದಕ್ಕೆಂಗ ಒಂರ ಹಸಿ ಹಸಿ ವಾಸನೆ ಬತ.
ಹೌದೌದೌದು. ಚೆನ್ನಾಗ ಎಣ್ಣೆಗೆಲ್ಲ ಮಗಸ್ಬೇಕ ಅದನ್ನ ಹಾಗಾದ್ರೆ.. ಟೇಸ್ಟ್ ಇರುತ್ತಲ್ವಾ..
ಹೌದ ಹ್ಮ್ ಹ್ಮ ಹ್ಮ.
ನೀವು ತುಂಬಾ ಎಷ್ಟು ಫ್ರೆಂಡ್ಸ್ ಜೊತೆ ಜಾಸ್ತಿ.. ಮಿಂಗಲ್ ಆರ್ತತಿರೋ ಅಥವಾ ಡ್ಯೂಕ್.
ಇಲ್ಲ ಮಣಮರ ಹೇಳಿದ್ನಲ್ಲ ಭೂಮಿ ಅಂತ ಬೂ ಬೇಬಿ ಅಂತ.. ಬೇಬಿ ಒಬ್ಬರು ಇದಾರೆ ಅಂತ ಹೇಳಿದ್ನಲ್ಲ ಅವ್ರ ಜೊತೆ ಜಾಸ್ತಿ ಒಡನಾಟ.. ನಾನನ್ ಯಾರ ಹತ್ರಾನೂ ಶೇರ್ ಮಾಡಲ್ಲ ಅಂತ ವಿಷಯಗಳನ್ನನೆಲ್ಲ ಅವ್ರ ಹತ್ರ ಶೇರ್ ಮಾಡ್ತ..
ಹ್ಮ್ ಹೌದಾ. ಹಾ ಸರಿ ಸರಿ ಮತ್ತೆ..
ಹೇಳ್ಬೇಕು ಬಟ್ ಅವಳು ಅಷ್ಟೇ ನನ್ ಬಾಳ ದುಖಲ್ಲ ಇದ್ರೆ ಹತ್ರ.. ಒಂದ್ ಸಮಾಧಾನ ಮಾಡೋದು ಒಂದೊ್ಸರಿ ನನ್ ಜೊತೆಗೆ ಹತ್ತಿರ್ತಾಳ ಅವಳು.. ಹಾ. ಏನೋ ಒಂದ ಅದೃಷ್ಟ ಒಳ್ಳೆ ಫ್ರೆಂಡ್ ಸಿಕ್ಕಿದಾಳೆ..
ಹ್ಮ್.
ಇನ್ನ ಏನ್ ಬೇಕ ಜೀವನ್ನದಲ್ಲಿ
ಏನೆಲ್ಲಾ ಬಿಡಿ ಒಳ್ಳೆ ಮಕ್ಳು ಗಂಡ
ಅಲ್ಲ ಅದೇ ಅಷ್ಟೇ ರೀ ಜೀವ್ನ ಒಳ್ಳ ಒಳ್ಳೆ ಗಂಡ ಮಕ್ಳು ನೋಡ್ರಿ ಕಷ್ಟಕ್ಕ ಆಗಂತ ಗಂಡ ಆ ಯಾವದೇ ರೀತಿಯ ಕೆಟ್ಟ ಇದಿಲ್ ಇದಂಗೆ ಮಕ್ಳು ನಮ್ಗೆ ಹೆಸರು ತನ್ ಕೊಟ್ರರು ಅಷ್ಟೇ ಸಾಕಲ್ವಾ
ಹೌದೌದು ಅದಕ್ಕಿಂತ ಬೇರೆ ಇನೇನಿಲ್ಲ
ಹೌದು
ಲೈಫ್ ಇಸ್ ಗುಡ್ ಇರುತ್ತಲ್ವಾ ಅದೆಲ್ಲ..
ಹೌದ ನಿಮ್ದೇಏನೋ ಇದು ಇದೆ ಅಂದ್ರಲ್ಲ ಏನದು
ಏ ಆಫೀಸ್ ಅ ಅಂತಂದ್ರೆ ನಮ್ದು ಕಂಪ್ನಿ ಇದೆ ಆ ಕಂಪ್ನಿಲಿ ಚೆನ್ನಾಗಿದೆ
ಹ್ಮ್ ಅಲ್ಲ ಅಲ್ಲಿ ಏನೇನ್ ವರ್ಕ್ ಇರುತ್ತೆ ಏನ ಹೆಣ್ಮಕ್ಳಿಗೆ ಏನಾದ್ರು ವರ್ಕ್ ಇರುತ್ತಾ ಅಥವಾ ನೀವೇನಾದ್ರು ಮಾಡದ ಹೇಗದು
ಹೆಣ್ಣಮಕ್ಳಿಗೆ ವರ್ಕ್ ಇರುತ್ತೆ ಅಂದ್ರೆ ಅದ್ರಲ್ಲಿ ಎಲ್ಲ ಒಂದು ಒಂದೊಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಮಾತಾಡ್ಬೇಕು
ಹ್ಮ್
ಮಾತಡ ಕೆಲ್ಸ ಇರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಅದೇ ಕೆಲ್ಸ ಇರುತ್ತೆ ಹ ಮತ್ತೆ ಸುಮ್ಮನೆ ಅಲಿ ಇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಕೆ ಯಾವಾಗ ಅಪರೂಪಕ್ ಹೋಗ್ಬೇಕು
ಹ ಅರ ಏನು ಅಲ್ಲ ಹೆಣ್ಣಮಕ್ಳು ಎಷ್ಟೋ ಹೆಣ್ಣಮಕ್ಳು ಪಾಪ ಬಿಸ್ಲಲ್ಲಿ ಅಂದೆ ಇನ್ನೊಂದು ಒಂದ ಮನೆ ಪ್ರಾಬ್ಲಮ್ ಹೊರಗಡೆ ಕೂಲಿ ಮಾಡಕ್ ಹೋಗ್ತಿರ್ತಾರಲ್ಲ ಇದ್ರ ಬಗ್ ಏನಾದ್ರು ಮಾಹಿತಿ ಗೊತ್ತಾದ್ರ ಅಂತ ಹೆಣ್ಮ ಮಕ್ಳು ಜಾಯ್ನ್ ಮಾಡಸ್ಬಹದೇನೋ ಅಂತ
ಹೌದು ನಾವೇ ಒಂದಳ್ಳೆ ಬಿಸ್ನೆಸ್ ಮಾಡೋಣ ತಾಳಿ ನಮ್ದೀಗೆ ನಮ್ಮ್ ಇದ್ರಲ್ಲಿ ಮಾತಾಡ್ತಾ ಮಾತಾಡ್ತಾ ನಮ್ಮ ನಿಮ್ಮ ಸಂಬಂಧ ಚೆನ್ನಾಗ ಆದ್ರೆ ಅಲ್ವಾ
ಹ್ಮ್ ಹ್ಮ್
ಹಾ ಒಂದು ಒಳ್ಳೆ ಸಂಬಂಧ ಬೆಳೆದ್ರೆ ಯಾವ್ದಾದ್ರು ಒಂದು ವರ್ಕ್ ಮಾಡೋಣ ನೀದು ನೀವ್ ದೂರ ಇರ್ಬೋದು ನಾವ್ ದೂರ ಇರ್ಬೋದು ಒಟ್ ಫೋನ್ ಮುಖಾಂತ್ರ ಹತ್ರ ಆಗಿದೀವಲ್ವಾ
ಹೌದು ಅಲ್ಲ ಒಟ್ಟು ನಮ್ಮಿಂದ ಯಾರ್ಗಾದ್ರೂ ನಾಲ್ಕಕ್ ಜನಕ್ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಮಾಡೋಣ ಬಿಡಿ ಹ ಹೆಣ್ಮಕ್ಳು ನಾವು ಸ್ಟ್ರಾಂಗ್ ಮಾಡ್ಬೇಕಲ್ವಾ ಪಾಪಾ ಎಷ್ಟೋ ಹೆಣ್ಮಕ್ಳು ತುಂಬಾ ಕಷ್ಟ ಪಡ್ತಾರ ಒಂದುತ ಊಟಕ್ಕೂ ಕಷ್ಟ ಪಡ್ತಿದಿದ್ದಾರೆ
ಅದ
ಅವ್ರನೆಲ್ಲ ಸ್ಟ್ರಾಂಗ್ ಮಾಡ್ಬೇಕ್ ನಾವ್ ಹೆಣ್ಮಕ್ಳಾಗಿ ನಾವ್ ಹೆಣ್ಮಕ್ಳ ಪರ ನಿಂತ್ಕಳಿಲ್ಲ ಅಂದ್ರೆ ಅದಕ್ ಅರ್ಥ ಇರಲ್ಲಾ ಅಲ್ವಾ ಹ್ಮ ಅದೇ ಏನ್ ತಿಂಡಿ ಮಾಡಿದ್ರಿ ಬೆಳಿಗ್ಗೆ
ಮ ಟಿಫನ್ ಇಡ್ಲಿ ಮಾಡಿದ್ದೆ ನಾನ ಇವತ್ತು ಉಪವಾಸ ಇದ್ದೀನಿ ಊಟ ಮಾಡಲ್ಲ
ಯಾಕೆ
ಏಕಾದಶಿ ಇದೆ ಅಲ್ವಾ ಅದಕ್ಕೆ ಊಟ ಮಾಡಲ್ಲ ನಾನು ಹ್ಮ್ ಹ್ಮ್ ಉಪವಾಸ ಮಾಡ್ತೀನಿ ಇವತ್ತು ಊಟ ಮಾಡಲ್ಲ ನಾನು
ಹ್ಮ್ ಅಣ್ಣು ಹಂಪ್ಲು ತಿನ್ಬೋದಲ್ಲಾ
ಏನು ತಿನ್ನಲ್ಲ ನೀರ್ ನೀರ್ ಸಮೇತ ಕೊಡಿಯಲ್ಲ ನೀನ್
ಹೌದಾ
ಹ್ಮ ಹ್ಮ ನೆಕ್ಸ್ಟ್ ಮುಂದಿನ ತಿಂಗಳು ಒಂದು ಹಬ್ಬ ತುಬ ಇದೆ ನಮ್ದು ಅವಾಗ ಒಂದ್ಸಲ ಮತ್ತೆ ಈಗ ಒಂದ್ಸಲ ಚನಾಗಿದ್ದೆ ನೀರು ಸಮೇತ ಕುಡಿಯಲ್ಲ ನಾ ಹ್ಮ್ ಮತ್ತೆ ಎಲ್ಲಾದ್ರೂ ರಜ ರಜ ದಿನದಲ್ಲಿ ಎಲ್ಲಾರೂ ಹೊರ್ಗಡೆ ಹೋಗಿದ್ರೆ ಮಜಾ ಕಿದ್ದ
ಹೋಗಿರ್ತೀನಿ ನನ್ ಸಿಸ್ಟರ್ ಇದ್ದಾಳೆ ನಮ್ ನನ್ ಸ್ವಂತ ಸಿಸ್ಟರ್ ಇದ್ದಾಳೆ ಅವ್ಳು ಕರ್ಕೊಂಡ್ ಹೋಗ್ತಾಳೆ ಅಲ್ಲಿ ಇಲ್ಲಿ ಅಂತ ಅಲ್ಲ ಬಟ್ ಕರ್ಕೊಂಡ್ ಹೋಗ್ತಿರ್ತಾಳ ಅವಳು ಜಾಸ್ತಿ ಅವ್ರ ಜೊತೆ ಟ್ರಿಪ್ ಮಾಡದೇ ಜಾಸ್ತಿ ನಾನು
ಹ್ಮ್ ಹ್ಮ್ತ್ತ ಯಾರ ಒಟ್ಟು ಯಾರ ಜೊತೆಗೆ ಒಟ್ಟು ಹೋಗಿ ಬರ್ತಿರಲ್ವ
ಹೌದೌದೌದು ಫ್ರೆಂಡ್ ಜೊತೆನು ಬ್ಯಾಂಗ್ಳೂರ್ ಎಲ್ಲ ಹೋಗ್ ಬಂದಿದ್ದೀನಿ ಒಂದು ಟ್ವೆಂಟ ಡೇಸ್ ಆಯ್ತು ಅನ್ಸೆ ಅವಳ ಜೊತೆನ ಒಂದ್ ಮೂರ್ನಾಲ್ಕು ದಿನ ಅಷ್ಟೇ ಆಗಿದ್ದೆ ಬ್ಯಾಂಗ್ಳೂರಲ್ಲಿ ಹ್ಮ್
ಹ್ಮ್ ಹ್ಮ್ ಹ್ಮ ಹೇಗಿತ್ತು ಬೆಂಗ್ಳೂರ ನಾ ಬೆಂಗ್ಳೂಗ್ ನೋಡ್ರಿ ಅವಾಗ ಹತ್ರ ನಾವು ಹಂಗ ಮಾತಾಡಿಸತಿರೋದು ಅವಾಗ ಸಿಕ್ಕಿದ್ರೆ ಆರಾಮಾಗಿ ಭೇಟಿ ಮಾಡ್ಬೋದಿತ್ತು
ನೋಡ್ರಿ ಬೇಟಿಿಯಾಗಿ ಎಲ್ಲಾ ಮಾತಾಡಿ
ಹ್ಮ್ ಗಡ ಆತ ಹ್ಮ್ ಮತ್ತ ಮಧ್ಯಾಹ್ನ ಅಡ್ಗೆ ಮಾಡ್ಬೇಕಾ ಅಥವಾ ತಿಂಡಿನೇ ಇರುತ್ತ
ಇಲ್ಲ ಇಲ್ಲ ತಿಂಡಿ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ರೆ ಮಧ್ಯಾಹ್ನ ಕಡೆಗೆ ಮಾಡ್ಬೇಕು
ಹ್ಮ್ ಹೌದಾ ಹ್ಮ್ ನಾನೇ ಏಜೆನ್ಸಿ ತೇನೆ ಹ್ಮ್ ಮಕ್ಕಳು ಏನನು
ಏನ ಹೇಳ
ನೀವ ಏನೇ ಹೇಳಿದ್ರಿ ಮನಸ ಅವ್ರೇ ನನಗ್ ಕೇಳಿಸತ ಏಜೆನ್ಸಿ ತಗೊಂಡೀ ನೀ
ಅಲ್ಲ ಮಕ್ಕಳು ಇನ್ನನು ಒಳ್ಳೆ ಹೆಸರು ತಗೊಂಡು ನಮಗ ಒಳ್ಳೆ ಹೆಸ್ರು ತಂದಕೊಟ್ರ ಸಾಕಲ್ವಾ
ಹ್ಮ್ ಮಾಡ್ತೀನಿ ಮಮ್ಮೇಲ್ ಮಾಡ್ತೀವಿ
ಇಷ್ಟ ಅಚ್ಚಿ ಮಾಡಿದ್ ಮನೆಗ ಏನಾದ್ರು
ಹ ನೀವುನ್ ಏನ್ ಮ ಪನ
ಬ
ಮತ್ತೆ ಕಾಲ್ ಮಾಡ್ತೀನಿ ಮನಸ ಅವ್ರೆ ನಿಮ್ಗೆ ಹ ಹ್ಮ್
ಹೌ
ಹ್ಮ ಚಲೋ ನನ್ಗೆ